ಹಲೋ. ಹಲೋ.
ವ ಏನ್ರೀ ಮೂಕ ಮೂಕರಾಗ ಹೋಗ್ಬಿಟ್ಟಿದೀರಾ
ಹ್ಮ ಇವ ಕೇಳಿಸ
ಇವಾಗ ಕೇಳಿಸ್ತಾ ಇದ್ದ ಎಷ್ಟೊತ್ತು ಕೇಳಸ್ತಾ ಇಲ್ಲ ಇಲ್ವಾ
ಹ್ಮ್ ಹ್ಮ್ ಕೇೇಳಸ್ತಾ ಇರ್ಲಿಲ್ಲ
ಹ್ಮ್ ಇಷ್ಟೊದ್ಗೆದ್ರಿ ಮೇಡಮು
ನಾ ಅವಾಗ್ಲೇನೆ ಎದ್ದೆ
ದ್ರೆ ಅದಕ್ಕೊಂದ ಸಮಯ ಅಂತ ಇರ್ಬೇಕಲ್ಲ
ಸಮಯ ಬೇಡ ಬಿೇಡಿ ಮಾಮ್
ಯಾಕೆ ಮೇಡಮ್
ಹ ಬೈತೀರಾ ಅಂತಾನ ನಾನ್ ಯಾಕ ಬೈಲಿ ಎಷ್ಟು ಹತ್ತು ಗಂಟೆಗ ಹತ್ತು ವರೆಗ
ಹತ್ತುವರೆ
ಹತ್ತುವರೆ ಅಂದ್ರೆ ಬೇಗ ಎದ್ ಬಿಟ್ಟಿದಯಾ ನಿನ್ ಟೈಮು ಬೇರೆ ಅಲ್ವಾ ನಿಂದೆ ಸಮಯ ಒಂದು ಹನ್ನೆರಡು ಗಂಟೆ ಬ
ಹಾ ಹೌದು ಅದು ನಿಜ
ಹ್ಮ್ ಮತ್ತೆ ಏನ್ ಮಾಡಿದ್ರಿ ತಿಂಡಿ ಆಯ್ತಾ ಇನ್ನು ಮಾಡ್ತಾ ಇದಯಾ ಇವಾಗ
ಹ್ಮ್
ನಾನ್ ತಿಂದ ಮ್ಯಾಮ್ ನೀವ್ ತಿಂದ್ರಾ
ಏನು ಏನು ಏನು ಸಮಾಚಾರ ಎದುರುಗಡೆ ಯಾರಾವ್ರೆ
ಯಾರು ಎಲ್ಲ
ಮ ಮತ್ತೆ ಯಾಕ ಹಂಗ ಮಾತಾಡ್ತಿದಯ ಏನ್ ತಿಂದೆ ಏನ್ ಮಾಡಿದ್ರಿ
ನಾನ ಅನ್ನ ರಸಂ ತಿಂದೆ
ಅನ್ನ ರಸಂ ಇದ ಇದಾರ ನೀ ಮಾಂಟಿ
ಹ್ಮ್ ಇದಾರೆ ಬ ಸಂಡೆ
ಹ ಹೌದಾ ಭಾನುವಾರ ರಜಾ ನಾ ಏನ್ ತಿನ್ನೋದು ಬೆಳಿಗ್ಗೆ ದೋಸೆ ಆ ದೋಸೆ ನೀನ್ಗಿದ್ರೆ ತಿಂತಾನೇ ಇರ್ಲಿಲ್ವೇನು ನಾನು ತಿಂದಿಲ್ಲ ಒಂದ ಸ್ವಲ್ಪೇ ಸ್ವಲ್ಪ ತಿಂದೆ ಅದೇಏನೋ ಪಲ್ಯ ಚೆನ್ನಾಗಿರ್ಲಿಲ್ಲ ಹಿಂದಿನವರೆ ಚೆನ್ನಾಗಾಗಿದೆ ಅಪ್ಪ ಇವ್ರೇಏನ್ ಬರ್ತಾ ಬರ್ತಾ ಅವನು ಅಡ್ಗೆೇನ ಚೆನ್ನಾಗ್ ಮಾಡಕಿಲ್ಲ ನಿಮ್ಮ್ ಮನೆಯಲ್ಲಿ ಏನಾದ್ರೂ ಇವತ್ತು ಮಾಂಸ ಸಹಾರಿ ಊಟ ಮಾಡ್ತೀರನೋ ಬರೋಣ ಅಂತ ಕಾಯ್ತಾ ಇದ್ದೀನಿ ನೀನ್ ನೋಡಿದ್ರೆ ಹತ್ತುವರೆಗೆ ಹತ್ತು ಹೊರೆಗೆ ಎದ್ದಿದ್ದೀನಿ ಅಂತೆ ಎಲ್ಲ ಹ್ಞ ಹೌದಾ ಹ್ಞ ಒಳ್ಳೆ ಸಮಯ ನಿಮ್ದು ಬಿಡಿ ನೀವ್ ಅಷ್ಟು ಅದೃಷ್ಟವಂತ್ತ್ರ ಯಾರು ಇಲ್ಲ ಹ ಮಳೆ ಬರ್ತಾಯಯ್ತಾ ನಿಂತೋಯ್ತಾ ನಕ್ಕೋತ್ ನೋಡ್ ನನ್ ಬೈತಾ ಇದ್ರೆ
ಇವಾಗ ನಿನ್ ತೋಗೈತೆ ಬಿಸಿಲು ಬರ್ತೈತಿ ಇವಾಗ
ಬೀಿಸಲು ಬರ್ತಾಯ್ತಾ ಹ್ಮ್ ಈ ಕಡೆನೂ ಅಷ್ಟೆ ಚೆನ್ನಾಗಿದೆ ಮಳೆ ಬಂದು ಬಿಸಿಲು ಬಂದ್ಬಿಟ್ರೆ ಮಳೆ ನಿಂತು ಬಿಿಟ್ಟು ವಾತಾವರಣ ಎಲ್ಲ ನೋಡಕ್ ತುಂಬಾ ಇಷ್ಟ ನನ್ಗೆ ಹೆಂಗ್ ಅನ್ಸುತ್ತೆ ಯಾಕಾದ್ರರು ಹ್ಮ್ ಓ್ ಯಾಕೆ ನಿಂಗ ಸೆಕೆ ಆಗ್ತಿತ್ತ.
ಹ್ಮ್
ಹಾ ಬೇಸ್ಗೆ ಅಲ್ವಲ್ಲ ಇ್ ಮಳೆಗಾಲ ತಾನೆ.
ಹ್ಮ ಮಳೆಗಾರನೆ ಅ್ ಜಾಸ್ತಿ ಮಳೆ ಬಂದ್ಬಿಟ್ರೆ ಅದು ಕಷ್ಟ ಆಗ್ಬಿಡತ್ತ ಆಮೇಲೆ
ಕೆ ನೀ ಒಳಗ ಇರ್ತಲ್ಲ ಹುಕಿ ಹಾಕೊಂಡು ಭೂಬಮ್ಮಂತರ
ಹ್ಮ ಇವತ್ ಒಂದ್ಿನ ಆಮೇಲೆ ನಾಳೆ
ನಾಳೆ ಮಾಮೂಲಿ ಹೋಗ್ಲೇಬೇಕು ಏನು ಮಾಡಕ್ ಆಗಲ್ಲ ಯಾಕೆ ದಿನ ಪೂರ್ತಿ ಬುರ್ಕಿ ಹಾಕೊಂಡು ಒಳಗಡೆನೆ ಇರಾನ ಅನ್ಕೊಂಡಿಯೆ
ಲ್ಲಾ ಹೋಗ್ಬೇಕು ನಾಳೆಗೆ
ಇವತ್ತಿಂದಾನೇ ಅಳ್ತಾ ಇದ್ಯಾ
ಹೌದು ಮಂಡೇ ಆದ್ರೆ ಬೇಜಾರಾಗುತ್ತೆ
ಹ್ಮ್ ಇಲ್ಲಿ ನಮ್ಮ ಪಿ ಜಿ ಎದುರುಗಡೆ ಒಂದ್ ಮನೆ ಐತೆ ಆಯ್ತಾ ಅವ್ ಮನೆ ನಮ್ಮದು ನಾಲ್ಕನೇ ಮಾಡಿ ಅವ್ರ್ದು ನಾಲ್ಕು ಅನ್ಕೋತೀನಿ ನಮ್ಗ್ ಕಾಣಸುತ್ತೆ ನಾನು ಇಂಗ್ ನಿಂತ್ಕೊಂಡಿದ್ದೀನಿ ಇಲ್ಲಿ ಆಯ್ತಾ ಅಲ್ಲಿ ದಾಳಿಂಬೆದು ಚಿಕ್ಕದ್ ಗಿಡ ಇಟ್ಟಿದೆ ಹ ಎಷ್ಟು ಒಂದೆರಡನೋ ಬಿಟ್ಟಿದೆ ದಾಳಿಂಬೆ ಕೆೆಂಪುಗೈತೆ ಎಷ್ಟ್ ಚೆನ್ನಾಗಿದ್ಯೋ ನಮ್ಮ ಊರ್ ಕಡೆ ದೊಡ್ ದೊಡ್ ಮರ ಆಗಿರ್ತವೆ ಆದ್ರೆ ಇಷ್ಟಿಷ್ಟೇ ಬಿಟ್ಟಿರುತ್ತೆ ಅದು
ಹ್ಮ್ ಹ್ಮ್ ಹ್ಮ್
ಎಷ್ಟ್ ಚೆನ್ನಾಗಿದ್ಯೋ ಅವ್ರ ಏನಾದ್ರು ಇಲ್ಲ ಅಂದ್ರೆ ಹೋಗ್ಬಿಟ್ಟ ಕಿತ್ಕೊಂಬಿ ಹತ್ಕೊಂಡ್ ಹೋಗ್ಬೇಕು ಅಲ್ಲಿ ಯಾರೋ ಒಬ್ರು ನೋಡ್ಬಿಡ್ತಾರೆ ಇನ್ ಸ್ವಲ್ಪ ನಮ್ಮ್ ಇದು ನಮ್ ಕಾಂಪೌಂಡ್ ಐತಲ್ಲಾ ಅದಕ್ ಹತ್ರ ಇದ್ದಿದ್ರೆ ಹಂಗೆ ಮಾಡ್ತಾ ಇದ್ವಿ ಎಷ್ಟ್ ನೋಡಕ್ ಎಷ್ಟ್ ಚೆನ್ನಾಗೈತೆ ಗೊತ್ತಾ ಹ್ಮ್ ಕಾಂಪೌಂಡ್ ಹತ್ರ ಇದ್ರೆ ಸಿಗೋದು ಆ ಕಡೆ ರೋಡ್ ಈಗ ಮಧ್ಯದಲ್ಲಿ ನಮ್ಮ ಬಿಲ್ಡಿಂಗ್ ನಮ್ಮ ಪಿಜಿ ಗೂ ಆ ಮನೆಗೂ ರೋಡ್ ಅಡ್ಡ ಇದೆ ಹೋದ್ರುನು ಮೇಲ್ಕ್ ಹೋಗ್ಬೇಕು ಅಂದ್ರೆ ಮೆಟ್ಲ್ ಹತ್ಕೊಂಡ್ ಹೋಗ್ಬೇಕು ಅಲ್ ಸಿಕಾಹಕೊಂಡ್ಬಿಡ್ತಿವಿ ಎರಡ ಇದೆ ಅಲ್ಲಾ ನನ್ಗೆ ಆಶ್ಚರ್ಯ ಏನಪ್ಪಾ ಅಂದ್ರೆ ಊರ್ ಕಡೆ ಅಷ್ಟು ದೊಡ್ ದೊಡ್ದಾವ್ ಇರ್ತವೆ ಬಿಡೋದೇ ಇಲ್ಲ ಇವ್ರು ಅದ ಏನ್ ಗೊತ್ತಾ ಪಾಟಲ್ಲಿ ಇಟ್ಟಿರೋದು ಬಕೆಟು ಯಾವದೋ ಒಂದು ಕಿತ್ತೋಗಿರೋ ಬೊಕೆಟ್ ಒಂದ ಇಕ್ಕವ್ರೇ ಅವ್ರ ಮನೇಲಿ ಏನ್ ನಿನ್ ನಕ್ಬಾರ್ದು ಬರೀ ಗಿಡಗಳು ಇಕ್ಕಿದಿದ್ದಾರೆ ಬರೀ ಹೂ ನೋಡೋ ಅರಶಿನ ಕಲರು ಕೆಂಪು ಎಲ್ಲಾ ಕಲರು ಇಟ್ಟಿದ್ದಾರೆ ಅದು ಬೇವಿನ ಸೊಪ್ಪು ನಮ್ ಊರ್ ಕಡೆ ಬೆಳಿತೀವಲ್ವಾ ಮರಗಳು ಇಲ್ಲೂ ಇಕ್ಕಿದಾರ ಒಂದೆರಡು ಒಂದಷ್ಟ್ ಯೆತ್ರ ಇದೆ ನನ್ಗಿಂತ ಒಂದ ಒಂದ ಸ್ವಲ್ಪ ಉದ್ದ ಇದ್ದಾವೆ ಚೆನ್ನಾಗಿದೆ ಬೇವಿನ್ಸೊಪ್ಪು ಬೆಂಗ್ಗಳೂರಲ್ಲ ಎಲ್ಲಾರು ಬೇಕಾರ ಇಲ್ಲೇ ಬಂದ್ ಕಿತ್ತಕೊಂಡ ಹೋಗ್ಬೋದು
ಹ್ಮ ಹಂಗ್ ಇಟ್ಟಿದ್ದಾರೆ ನಿಮ್ ಕಡೆ ನೀವ್ ಇರೋ ಕಡೆ ಆತರದೇನಾದ್ರು ಗಿಡಗಳ್ ಇಟ್ಕೊಂಡವ್ರು ತುಂಬಾನೇ ಇಟ್ಕೊಂಡಿದ್ದಾರೆ ಅದೇನದು ಏನಂತಾರಪ್ಪ ಅದು ನೆಲ್ಲಿಕಾಯಿ ಅಂತಾರಲ್ವಾ ಆ ಗಿಡನು ಇಟ್ಟಿದಾರೆ ಅದು ಒಂದು ಚಿಕ್ಕ ಮರ ತರಾನೇ ಇದೆ ಅದು ಬೇವಿಂದು ಮತ್ತೆ ದಾಳಿಂಬೆದು ದಾಳಿಂಬೆ ಏನು ಒಳ್ಳೆ ಗಿಡ ತರಾನೇ ಕಾಣಿಸ್ತೈತೆ ಆದ್ರೆ ನೋಡು ಎರಡ ಹಣ್ಣು ಅದು ನನ್ ದಿನಾ ನೋಡಿ ನೋಡಿ ಕಣು ನನ್ಗೆ ಕಿತ್ಕೊ ಬರೋಣ ಕಿತ್ಕೊ ಅನ್ಸುತ್ತೆ
ಹ್ಮ್
ಆತ್ರ ಇದ್ದಿದ್ರೆ ಸಿಗೋ ತರ ಕಿತ್ಕೊಂಡ್ ಬಿಡ್ಬೋದಾಗಿತ್ತು ದೂರ ಐತೆ ಕಿತ್ಕೊಳಕ ಆಗಲ್ಲ ನಿಮ್ ಕಡೆ ಯಾವ್ದಾದ್ರು ಇಕ್ಕಿದಾರ ಇಲ್ಲ ಇವ್ರೇನಪ್ಪಾ ಈ ಏರಿಯಾದಲ್ಲಿ ತುಂಬಾ ಜನ ಇಟ್ಕೊಂಡಿದಿದ್ದಾರ ಈ ಪಕ್ಕದ್ದು ನಮ್ಮ ಎದುರುಗಡೆ ಆಮೇಲೆ ನಮ್ಮ ಹಿಂದೆಗಡೆ
ನಿಮ್ ಪಿಜಿಯಲ್ಲಿ ಇಟ್ಕೊಂಡಿಲ್ವಾ
ನಮ್ಮ ಪಿ ಜಿ ಓನರಾ ಅವರು ನಮ್ಮ ಪಿ ಜಿ ಓನರ ಬೇರೆ ಆಮೇಲೆ ಇವ್ರು ಯಾರು ಬಿಲ್ಡಿಂಗು ಈ ಮನೆ ಓನರ ಬೇರೆ? ಆ ಮನೆವರರು ಒಂದ್ ಮೂರ್ ನಾಲ್ಕು ಫೋಟ್ಗಳು ಇಲಿಕ್ಕವ್ರೆ ಅದರಲ್ಲಿ ಅದು ಯಾವದೋ ಕೆಲಸಕ್ಕೆ ಬಾರದೆ ಇರೋದೊಂದುದೊಡ್ಡ ಪಾತ್ರೆ ಅಂತ ಅಂತಾರಲ್ಲ ಅದೊಂದು ಇನ್ನೊಂದ ಎರಡು ಮೂರ್ ಅದ್ ಏನೇನೋ ಗಿಡಗಳ ಇದ್ದುವು ನಾವು ಮೊದಲ ಬಂದಾಗ? ನಾಕೈದು ಅವು ಯಾರ್ ನೋಡ್ಕೊಂತಾರೆ. ಇಲ್ಲಿ ಯಾರು ನೋಡ್ಕೊಳಲ್ಲ ಅವರ ಓನರ್ ಇದ್ದಿದ್ರೆ ಹೆಂಗೋ ಮಾಲೀಕರು ನೋಡ್ಕೊಳೋರು. ಇವಾಗ ಯಾರ ನೋಡ್ಕೊಂತಾರೆ ಹುಡಗಿನಾ ದು ದುಮಕಿ ತಕ್ಕಕದ್ರಲ್ಲಿ ಇರ್ತಾರೆ ಅದನ್ನ ಹೆಂಗ ಬೆಳೆಸ್ತಾರೆ ಅಲೋವೆರಾ ಎಲ್ಲಾ ಇಕ್ಕಿದ್ರು ಚೆನ್ನಾಗಿತ್ತು. ಹೂ ಇವಾಗಂತ. ಏನಕೈತೆ ಅಂದ್ರೆ ಈ ನುಗ್ಗೆ ಗಿಡಗಳು ಒಂದ್ ಎರಡ್ ಮೂರ್ ಉಟ್ಕೋಬ ಬಿಟ್ಟಾವ ಬೀಜ ಬಿತ್ತು ಬಿದ್ದು ಹುಟ್ಕೊಂಡಿರೋದ ಏನೋ ಗೊತ್ತಿಲ್ಲ ಹುಟ್ಕೊಂಡ್ಬಿಟ್ಟವೆ. ಒಂದ್ ಅಷ್ಟಷ್ಟ್ ಎತ್ರ ಆಗವೇ ಒಂದ್ ನಾಲ್ಕು ಏನ ಇದ್ದಾವೆ. ನೀವು ನೀವೇನ್ ಇಕೊಂಡಿದ್ದೀರಾ ನಿಮ್ಮ ಆಂಟಿ ಮನೆ ಹತ್ರ?
ಏನು ಇಲ್ಲ?
ಏಕೆ ಗಿಡಗಳ ಏನಾದ್ರು ಇಟ್ಕಳ್ರಿ ನಿಮಗೆ ಅದ ಇಟ್ಕೊಂಡ್ರೆ ಕಷ್ಟನೇನು? ಅದಕ್ಕೆಲ್ಲ ನೀರ ಹಾಕ್ಬೇಕು ನಾವ ಎದ್ದು ಓಡಾಗದೇ ಇರ್ತೈತಿ ಅವನ್ನೆಲ್ಲ ನೋಡ್ ದುಡ್ಡ ಕೋಡರೋ ಯಾರು ಅಂತ ಅಲ್ವಾ ಅಥವಾ ಜಾಗ ಇಲ್ಲ ಅಂತಾನ?
ಎರಡು ಆಗುದೇ ಎರಡು ಆಗುತ್ತೆ.
ಲ್ಲಿ ಮೂರಲ್ಲಿ ಇಟ್ಕೊಂಡಿರ್ತೀರಾ ಏಯ ಇಟ್ಕೊಂಡಿರ್ಬೇಕ?
ಅಲ್ಲೂ ಇಲ್ಲ?
ಹಾ ಇಟ್ಕೋಬೇಕ್ ತಾನೆ ಗಿಡ ಇರ್ಬೇಕು ಯಾಕ?
ಅದು ನಮ್ಮ ಮನೆ ಪಕ್ಕದ ಅವಾಗ ಬೆಳ್ಸಿದ್ವಿ ಅವರು
ಅವರ ಸುಮ್ನ ಇದರಾ?
ಹೊಸ ಮನೆ ಹತ್ರ ಅವರ ಎದುರುಗಡೆ ಬಂದ್ ಸ್ವಲ್ಪ ಜಗಳ ಮಾಡಿದ್ರೆ ಅವಗಾ ಕಿತ್ತಾಬಿಟ್ವಿ.
ಏಕ್ಕೆ?
ನಮ್ದು ಜಾಗ ಇದು ಅಂತ ಬಂದ್ರು ಅವರು
ಅವರ ಜಾಗದಲ್ಲಿ ನೀವ್ ಇಟ್ರಿ ನಿಮ್ಮ ಜಾಗದಲ್ಲಿ ನೀವ್ ಇಕ್ಕೋಬೇಕಕ್ತಾನೆ.
ಅಂದ್ರೆ ಏನ್ ಜಾಗ ಅವರದ್ದು ಅಲ್ಲ ನಮ್ದು ಅಲ್ಲ ಅಲ್ಲಿ ಮಧ್ಯದದಲ್ಲಿ ಇದ್ದಿದ್ದು.
ಹೂ ಪಂಚಾಯತಿ ಜಾಗಾ? ಮತ್ತ ಅವರ ಯಾಕ್ ಕಿತ್ತಾಕ್ಬೇಕು ಕಿತ್ತಾಡ್ಬೇಕು ಇಲ್ಲ ನೋಡ ಯಾವದೂ ಹೂ ಹಸ ಬಂದಿದೆ. ನಿನ್ನೆ ಹಸಾ ಕೆಳಗಡೆ ರೋಡ್ ಅಲ್ಲಿ ಪಾಪ ಅವರ ಮನೆ ಮುಂದೆ ಕೇಳಗಡೆ ಇಲ್ಲೊಂದು ಹೊಸ ಪಿ ಜಿ ಓಪನ್ ಮಾಡವರೇ ಹೂ ಎದ ದುರ್ಗಾ ಶ್ರೀ ಲೇಡಿಸ್ ಪಿ ಜೆ ಅಂತ ಅದರ ಪಕ್ಕದ ಆ ಅವರೇ ಇರ್ಬೋದು ಅವರ ಮನದೆ ಪಾಟಗಳು ಗಿಡಗಳು ಆ ಗಿಡಗಳೆಲ್ಲ ತಿಂದಾಗ್ತಾ ಆಯ್ತ ಹಸು ಹು ಹು ಬೆಂಗಳೂರಲ್ಲೂ ಕೂಡ ಹಸುಗಳು ನೋಡ್ ಬೀದಿಯಲ್ಲಿ ನೋಡಾಡ್ತವೆ. ನಿಮ್ಮ ಕಡೆ ಇಲ್ವಾ ಯಾವಾವು?
ನಮ್ಮ ಕಡೆ ಯಾವು ಇಲ್ಲ?
ಎಲ್ಲೂ ಇಲ್ಲ ಯಾವುದೂ ಇಲ್ಲ ಕರಡಿನೂ ಇಲ್ಲ ಕೋತಿನೂ ಇಲ್ಲ ನಾಯಿನೂ ಇಲ್ಲ ಏ ನಾಯಿಗಳ ಇರ್ಬೇಕಲ್ವಾ ಏನ್ ನಾಯಿ ತೋ ಬಡು ನಾಯಿ ಇಲ್ದಾರ ಜಾಗನ ಇಲ್ಲ? ಎಲ್ಲಾ ಕಡೆ ಇರ್ತವೆ ಹೂ
ಹೌದ ಹೌದದು
ಈಗ್ ಬರ್ಬೇಕು ಅನ್ಕೊಂಡಿದೀನಿ ಊಟಕ್ಕೆ ಬರ್ಲ್ಲಾ?
ಹೂ ಬನ್ನಿ ಬನ್ನಿ.
ಏನ್ ಮಾಡ್ತೀಯಾ ಅದೇ ರಸಮು ಅದೇ ರೈಸು ಐತೆ ತಿನ್ಕೊಂಡ ಹೋಗಿ ಬನ್ನಿ ಅಂತಯಾ?
ಹಂಗೇನಿಲ್ಲ ಏನಾದ್ರರು ಮಾಡಣ ಬರ್ರಿ
ಹಾ ಚಿಕ್ಕಿ ಮಾಡಿಕೊಡ್ತೀಯಾ ಬರುವ ಹ
ಅದ್ ಕಷ್ಟ ಆಗುತ್ತೆ ನಂಗ ಅದ್ ತಿರ್ಗ್ಸಾಕೆಲ್ಲ
ಎಏಂತರುಕ್ಷದ ತಿರ್ಗ್ಸದೇನ ಅದ್ರಲ್ ಮಂಚು
ಬರತತ ರಕ್ಷ ನ
ತ ಅಂದ್ರನ
ಇವಾಗ ಬೆಲ್ಲ ಕರ್ಗಿರುತ್ತಾ ಅದಕ್ಕೆ ಕಡಲೆಬೀಜೆನ್ನಕ ತಿರುಗಿಸಬೇಕಾದ್ರೆ ಕಷ್ಟ ಆಗುತ್ತೆ
ನಾನ್ ತಿರ್ಗಸ್ಕೊಡ್ತೀನ್ ಬಿಡು ನಿನ್ಗೆ ಯ ಅಷ್ಟೊಂದ ಕಷ್ಟ ನೀನ್ ಇವಾಗ ಎಲ್ಲಾ ಇವಾಗ ಮಾಡ್ಕೊಂಡಿರೋ ತಯಾರಿಯಾಗಿ ನಾನು ಬರ್ತೀನಿ ಇನ್ನೊಂದು ಹತ್ತು ನಿಮಿಷ ಬರಲಾ
ಹ್ಮ್ ಬನ್ನಿ
ನೀ ನಾಳೆ ಅಂದ್ರೆ ನೀನು ನಿನ್ ಕಡೆ ಓಡಕ್ತೀಯಾ ನಾನು ನನ್ನ ಕಡೆ ಓಡಕ್ತೀನಿ ಇವತ್ತಾದ್ರೆ ಮಾಡ್ಬೋದು ಈಗ ಬೆಲ್ಲ ತಗೊಂಡ್ ಬಾ ಬರ್ ಬರ್ಲ
ಹ್ಮ್ ಬನ್ನಿ
ಹ್ಮ್ ಏನು ಹೇಳ್ತಿ ಅಷ್ಟೆ ಸಳಿರಿ ಮೇಡಮ್ ನೀವೇನೋ ಹೇಳ್ತೀರಾ ನಾನ್ ಇವಾಗ ಒಂದ್ ಸ್ವಲ್ಪ ಬಿಳಿ ಅನ್ನನನು ಅ ಇದೇನದು ರಸ ಮಾಡ್ಕೊಂಡು ತಿಂದು ಇನ್ನು ಸುಧಾರ್ಸ್ಕೊಂತಾ ಇದೀನಿ ನಿದ್ದೆ ಬರ ಗೊತ್ತೈತೆ ಬಿಡ್ರೆ ಇನ್ನೊಂದ್ಸಲ ಮಲ್ಕತೀನಿ ಹೆಂಗ ಸ್ವಲ್ಪ ಬಿಸ್ಲು ಮಳೆ ಹೋಗಿ ಬಿಸಲು ಬಂದೈತೆ ಬೆಚ್ಚಿಗ ಆಗೈತೆ ಇನ್ನೊಂದ್ಸಲ ಬೆಡ್ ಶೀಟ್ ಹಚ್ಕೊಂಡ್ ಮಲ್ಕ ಬಿಡ್ತೀನಿ
ಹ ಹ್ಮ ಹ್ಮ
ಹಂಗಗೆ ತಾನೆ ನೀನ್ ಮಾಡದು
ಹಂಗೇನಿಲ್ಲ
ಹ್ಮ್ ನೀ ನೋ ಅದ್ ಹೆಂಗ ಹೆಂ ಎದ್ದಿದ್ಯೋ ಇಷ್ಟು ಬೇಗ ನನ್ಗೇನೋ ಸ್ವಲ್ಪ ನಿನ್ ಮೇಲೆ ಅನುಮಾನ ಯಾಕ ಇವಳು ಬೇಗ ಇದ್ದವಳೆ ಅಂತ ಹೇಳ್ಬಿಟ್ಟು
ಹೌದಾ
ಹ್ಮ್ ಹಿಂದಿನವಾರ ಹಂಗೆ ತಾನೆ ಹನ್ನೊಂದುವರೆ ಹನ್ನೆರಡು ಗಂಟೆ ಏನೋ ಆಗಿತ್ತು ಮೇಡಮ್ ಎದ್ದೋಳಷ್ಟೊಂದಗೆ
ನೀವೆಲ್ಲಾ ಅದೃಶವಂತರ್ರೀ ನಿಮ್ಮಂತ ಕುಂಕರ್ಣದ ಜೀವನ ಯಾರಿಗು ಬರಲ್ಲ
ಹ ಒಂದ್ ನಿಮಿಷ ನಂಗೆ ಯಾವ್ದ ಫೋನ್ ಬರ್ತೈತೆ ನಾನು ಅದ್ ನೋಡ್ಬಿಟ್ಟು ಮಾಡ್ತೀನಿ
ಗೆ ಯಾವಾಗ್ಲೂ ನಿನ್ಗೆ ಯಾರೋ ಫೋನ್ ಮಾಡ್ತಾರಲ್ಲ ಅವ್ರು ಯಾರ ಇರ್ಬೋದು ನಂಬರ್ ಕೊಡ ಒಂಚೂರು ಅವ್ರಿಗೆ ಒ ಸರಿ ಹಾಗೆ ಹೇಳ್ತೀನಿ ಸರಿ ಸರಿ ಆಯ್ತು
ಹ್ಮ್ ಸರಿ